ನಮಸ್ತೆ ಚಿತ್ರ ಅವ ರೇ
ನಮಸ್ತೆ ಸಹಾನಾವ್ರ
ಏನ್ ಮಾಡ್ತಾಿದ್ದೀರರಿ
ಏನಿಲ್ಲ ಮಲ್ಕೊಂಡತಿ ನೀವು
ಮಲ್ಕುಂಡ ದಿನದ
ಓದೋದೇನಿಲ್ವಾ
ಹ
ಓದೋದು
ಓದೋದು ಸದ್ಯಕ್ಕೆೇ ಇಲ್ಲ ನಮ್ದು ಪರೀಕ್ಷೆಲ್ಲ ಮುಗ್ದೋಯ್ತು ಸೊ ಮತ್ತೆ ಏನಾದರೂ ಅರ್ಜೆಂಟ್ ಆಗೋವ್ರಗೂ ನಾವು ಓದ್ಬೇಕುಕ್ಕು ತೆಗೆಯೋಲ್ಲ
ಇಲ್ಲ ಇಲ್ಲ
ಅರ್ಜೆಂಟ್ ಅಂದರೆ ಟೆಸ್ಟ್ಗಳು ಏನಾದರೂ ಬರುವರ್ದು ಮತ್ತೆ ನೀವು ತಪ್ಪಾಗಿ ತಿಳ್ಕೊಬೇಡ್ರಿ
ಅರ್ಥ ಆಯ್ತು ನಾವೇನ್ ತಪ್ಪಾಗ ತಿಳ್ಕೊಂಡಿಲ್ಲ
ಏನೋ ನಿಮ್ಮನ್ನು ನೋಡಿದ್ರೆ ನಂಗೆ ಅಂಗೆ ಅನ್ಸುತ್ತೆ
ಾನ್ ನೋಡಕ್ ಹೇಳೇಳಿದ್ನು
ಹಊಞ ನೋಡ್ಬಾರ್ದೇನು ಮತ್ತೆ ನೀವು ನನ್ನ ಮುಂದೆ ಬರಬೇಡ್ರಿ ನೋಡಬಾರ್ದು ಅಂದರೆ
ಹಾ ನಿಮ್ ಮುಂದೇನೆ ಇರೋದ್ ನಾನಲ್ಲಿ
ಹೂ ಮತ್ತ
ಇಟ್ಟೆ
ಸರಿ ಬಿಡ್ರೀ ಇನ್ನೇನು
ಏನು ಹೇಳ್ರಪ್ಪ ನೀವು ಹೇಳಿದ್ರೆ ನಾವು ಕೇಳ್ತೀವಿ
ನಿಮಗೆ ನಟಿ ಸಮಂತ ಗೊತ್ತಾ
ಹಾ ಗೊತ್ತು
ಹಾ ಗೊತ್ತು ಅವರು ಪ್ರೆಗ್ನೆಂಟ್ ಇದ್ದರೆ ಈಗ
ಹೂ ಗೊತ್ತಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದೆ
ಹೂ ಪಾಪ ಅವರು
ಹೂ
ಮೊದಲನ ಗಂಡ ನಾ ಅವರಿಂದ ಡಿವೈಡ್ಸ್ ಆಗೋಯ್ತ್ ಅವರಿಗೆ
ಹಾ ಗೊತ್ತು
ನನೇನು ಅನಿಸುತ್ತೆ ಅಂದರೆ ನಾಡ್ ಚೈತನ್ಯದೇ ತಪ್ಪು ಅನಿಸುತ್ತೆ
ಯಾಕ್ಕೆ
ಏನೋ
ಯಾಕ ಅವರು ಇದಾಗಿದ್ದು ಬೇರೆ ಆಗಿದ್ದು
ಅದು ನಿಜವ ಸರಿಯಾದ ಕಾರಣ ಇನ್ನೂ ಕೊಟ್ಟಿಲ್ಲ ಅಲ್ಲ ಇನ್ನು ಯಾರು ಹೇಳಿಲ್ಲ
ಹೂ
ಅವರು ಅವರೇ ಇದೆ
ಮತ್ತೆ ಇವರು ನಾಗಾರ್ಜುನ ಅವರು ಒಪ್ಕೊಂಡ್ರ
ಹೂ ಒಪ್ಕೊಂಡಿದ್ದಾರಲ್ಲ ಇನು ಇನ್ನೂರು ಕೋಟಿ ಹಾಲ ಮಾಡ ಕೊಡ್ತೀನಿ ಅಂತ ಕೇಳಿದ್ರಂತೆ ಸಮಂತ ನನಿಗ್ ಬೇಡ ಅಂತ ಹೇಳಿದ್ಳಂತೆ
ಹೂ
ಇನ್ನೇನು ಸಮಾಚಾರ
ಮತ್ತೆ ಹೇಳಬೇಕು ನಿಮಗೆ ಸಮತ ಅಂದ್ರೆ ಇಷ್ಟನಾ
ಹೂ ಇಷ್ಟನೇ ನನಗೆ ಅಂದ್ರೆ ಅವರು ತುಂಬ ಏನು ಹೇಳಿ ಸ್ಟ್ರಾಂಗ್ ವಿಮೆನ್ ಹೂ ಒಳ್ಳೆಯವರು ಕೂಡ
ಹೂ
ಮತ್ತೇನು ಸಮಾಚಾರ
ಹೇಳ್ಬೇಕು ನೀವೇ
ನಮ್ಮದು ಏನು ಇಲ್ಲ ಹೇಳೋದು
ನಟ್ ನಟರಲ್ಲಿ ಯಾರಷ್ಟ
ಹಾ
ಹೀರೋ ಹೀರೋ ಸಲಿ
ಹೀರೋಸ್
ಹೂ
ನನಗೆ ಪ್ರಭಾಸ್ ಗೊತ್ತಾ ನಿಮಗೆ
ಹಾ ಗೊತ್ತು ಡಾರ್ಲಿಂಗ್
ಹ್ಮ್ ಅವಳಂದ ತುಂಬ ಇಷ್ಟ
ಹ್ಮ್
ಅವರು ತುಂಬ ಕೈಂಡ್ ಹಾರ್ಟ್ ಪರ್ಸನ್ ಅವರು
ಹ್ಮ್
ಏನು ಎಲ್ಲರ ಥರ ಅವರು ಓವರ ಆಕ್ಷನ್ ಮಾಡಲ್ಲ
ಸಿಂಪಲ್ ಇರ್ತಾರೆನಾ
ಹ್ಮ ತುಂಬ ಸಾಮಾನ್ಯ ಮನುಷ್ಯ ಥರ ಇರ್ತಾರೆ ತುಂಬ ಒಳ್ಳೆಯವರು ಏನು ಅಭಿಮಾನಿಗಳಂದರೆ ತುಂಬ ಇಷ್ಟ ಅವರಿಗೆ
ಹ್ಮ್ ಪ್ರಭಾಸ್ ಬನ್ನವು
ಹೌದು ನಿಮ್ಗೆ ಯಾರ ಇಷ್ಟ
ಇಷ್ಟನೇ ಇಲ್ಲ ತೆಲುಗು ಮೂವೀಸಲ್ಲಿ
ಹಾ ಯಾಕೆ ನೀ ತೆಲುಗು ಸಜಮಾನೋಡಲ್ವಾ ಇ ನ ಹ್ಮ್ ಹ್ಮ್ ಮತ್ತೆ ಇನ್ಯಾವ್ದ್ ನೋಡ್ತೀರಾ ಮತ್ತೆ ಇನ್ಯಾವ್ದ್ ನೋಡ್ತೀರಾ
ನಾನು ನನ್ನ ಮೂವೀಸ್ ಹೆಚ್ಚಾಗಿ ನೋಡಲ್ಲ ಹಿಂದಿ ನೋಡ್ ತನಿ ಆದ್ರೆ ಅದ್ರಲ್ಲಿ ಎಸ್ರ್ ಕೆ ಗೊತ್ತಲ್ಲ ಗೊತ್ತಾ
ಹಾ ಹಾಂ ಹಿಂದೆ ನೋಡ್ತೀರಾ ನೀವು
ಹ್ಮ
ಹ್ಮ್ ಹ್ಮ್ಲನಾಟ ಇಷ್ಟ ನಿಮಗೆ
ಹ್ಮ
ಹಿಂದಿ ಭಾಷೆಯಲ್ಲಿ ಯಾವ ನಟ ಇಷ್ಟ ನಿಮ್ಗೆ ಹಿಂದಿ ಭಾಷೆಯಲ್ಲಿ ಯಾವರಟ ಇಷ್ಟ ಅಂದ್ರೆ
ನಿಮ್ಗೆ ಹೆಸಾರ್ಕ ಗೊತ್ತಾ ನಂಗೆ ಮೂವಾರ ಇಷ್ಟ
ಹ್ಮ ಹ್ಮ
ಎಕ್ಸಾಮ್ ಗೆ ಮತ್ತೆ ಇನ್ನೊಬ್ನು ಆಶೆ ಟು ಮೂವಿ ಅಲ್ಲಿ ಬರ್ತಾನೆ ಅವನು ಹೆಸ್ರು ಮರ್ತ ಹೋಗಿದ್ದೀನಿ ಅವನು ಮತ್ತೆ ಜಬ್ಬ ಮೆಟ್ ಅಂತ ಒಂದು ಮೂವಿ ಐತೆ ಅದು ಮೊನ್ನೆ ಮೊನ್ನೆ ನೋಡ್ದ ಅವಾಗಿಂದ ನೋಡಿ ಇಷ್ಟ ಆಗಿದೆ
ಇಷ್ಟ ಅಂತೀರಾ ಅವ್ರಸಲ ಗೊತ್ತಿಲ್ವಾ ನಿಮ್ಗೆ
ಮಊಹಾ ನಾನು ಮೊನ್ನೆ ರೀಲ್ಸ್ ಅಲ್ಲಿ ನೋಡ್ದವಾಗ ಇಷ್ಟ ಆಗಿದ್ದು ಒಂದು್ ಹುಡುಗ ಅಂದ್ರೆ ಹುಡುಗ ಯ ಅಂದ್ರೆ ಒಂದು ಹೀರೋ ಮತ್ತೆ ಇವಾಗ ಬೆಳಗ್ಗೆಯಿಂದ ನಂಗೆ ಕೃಷ್ಣ ಜಾಸ್ತಿ ಇಷ್ಟಗ ಹೋಗ್ತಾ ಇದಾರೆ ಮಹಾಭಾರತದಲ್ಲಿ ಬರ್ತಾರಲ್ಲ
ನಟಾ ಅಲ್ಲ
ನಟನೆ
ಅಪ್ಪ ಏನ
ಹ
ದೇವರುದಯವಾ
ನಂಗೆ ನಂ ಫಸ್ಟ್ ದೇವರುಗಳು ಇಷ್ಟ ಇರ್ಲಿಲ್ಲ ನಂಗಗೆ ಇ ಬೆಳಗ್ಗೆಯಿಂದ ಕೃಷ್ಣ ಇಷ್ಟ ಆಗ್ತಾ ಇರೋದು ಹ
ಹಾ
ನಂಗೆ ದೇವ್ರ ಯಾವ್ ದೇವರುನು ಇಷ್ಟ ಇರ್ಲಿಲ್ಲ ನನ್ ಬೆಳಗ್ಗೆಯಿಂದ ಕೃಷ್ಣ ದೇವರು ಇಷ್ಟ ಆಗ್ತಾ ಇದ್ದಾರೆ
ಹ್ಮ್ ಕೃಷ್ಣನ ಅವ್ರ್ದ ಯಾರಾದರರು ಇಷ್ಟಪಟ್ಟು
ಹ್ಮ್
ಅದು ಒಂದು ಮಿರಾಕ್ ಅಲ್ಲಿದ್ದಂಗೆ
ಹ
ಅದೊಂದು ಮಿರಾಕಲ್ ಇದ್ದಂಗೆ
ಹಾ
ಮತ್ತೇನ್ ಸಮಾಚಾರ
ಏನಿಲ್ಲ ನೀವ ಹೇಳ್ರಿ
ನಂದೇನಿಲ್ಲ ನೀವು ಹೇಳಿದ್ರೆ ನಾನ್ ಕೇಳ್ತೀನಿ
ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರು ಅಕ್ಕ ತಂಗಿಯರು ಹ್ಮ್ ನಾಲ್ಕ್ ಜನ ಅಷ್ಟೇನೇನೋ ಇರೋದು ನಿಮ್ಮ ರೂಮ್ಲ್ಲಿ
ರು ಅವ್ರ ಯ ನಂಗೆ ಇಷ್ಟ ಇಲ್ಲ
ಯಾಕ ಇಷ್ಟ ಇಲ್ಲ ಅವರು
ಹಾಕೊಬಿಟ್ರಿ ಅವ್ರಗೂಂಗ ಆಾಬರಲ್ಲ
ನೀವೇನಂತ ಕೀತಾಪಾತಿ ಮಾಡಿದ್ರಿ
ನನಗೆ ಶತ್ರುಗಳ್ದಂಗೆ ಅವರು
ಹಓ ಶತ್ರುತನ ಜಾಸ್ತಿ ಬೆಳೆಸ್ಕೊಬೇಡ್ರಿ ನಿಮ್ಗೆ ಮುಂದೆ ಒಳ್ಳೇದಲ್ಲ
ಇಲ್ಲಾರಿ ಶತ್ರುಗಳಿರ್ಬೇಕು ಶತ್ರುಗಳಿದ್ದಷ್ಟು ನಾವುನ್ನು ಹ ಬೆಡಿತೀವಿ
ಹಾ ಹಾ ಹಾ ಹಾ ಹಾ ದ
ಹ ಮತ್ತೆ ಏನ್ ಸಮಾಚಾರ
ನಿಮ್ಗೆ ಯಾರ್ಯಾರ ಇದ್ದಾರೋ ನಮ್ಗೆ ಗೊತ್ತಿಲ್ರಿ
ಯಏಕೆ
ಮುಂದೆ ಒಂಥರ ಇರ್ತಾರೆ ಹಿಂದೆ ಒಂಥರ ಇರ್ತಾರೆ
ಹ ಹಾ
ಹ್ಮ್ ನೀದ ಗತಿಯಂದಿರಾ
ಹ ಆ ಗತಿ
ಇನ್ನ ತ ಅವರು ಕಾಲೇಜಂದ ವಷ ಒನ್ ವರ್ಡ್ ಅಲ್ಲಿ ಎಲ್ದ್ರೆ ನೀವೇನು ಎಂಟು ಮಾರ್ಕ್ ಎಂಟು ಅಂಕಗಳ ಪ್ರಶ್ನೆಗೆ ಹೇಳ್ದಂಗಗೆ ಹೇಳ್ತೀರಲ್ಲ ರಿ
ಏನ್ ಏನಂದ್ರಿ ನಾವು ನ್ ಏನಂದ್ರೀನ್ ಅಂದ್ರೀ ನಾವು ಈಗ ಯಾಕ್ರೀ ನಕ್ತೀರಾ
ನಾಗದಕ್ಕೂ ಸ್ವಾತಂತ್ರ್ಯ ಇಲ್ಲ ತಂದ ಇಲ್ಲ ನೀವು ಏನು ಅಂದ್ರಿ ಅದಕ್ಕೆನಾಗ್ದಿತ್ತು
ನಾನ ಏನಂದ ಕೂಡ ಗೊತ್ತಿಲ್ಲ ನಿಮ್ಗೆ ಆಚ ಹಗಿದ್ದೀರಾ
ಅಂದ್ರಿ ಅಂತ್ರಿ ಅಂತ್ರಿ ಅಂತ್ರಿ ಅಂತೇನ ಅಂದ್ರಿ
ಹ್ಮ್ ಹ್ಮ
ನಿಮ ಜೊತೆ ನಮ್ಗೆ ಮಾತಾಡ ಜಾಸ್ತಿ ಜಾಸ್ತಿ ಚೆನ್ನಾಗಿತ್ತು ಮುಂದಿನ ಕರೆದದಲ್ಲಿೇ ಸಿಗೋಣ
ಟಸಿಕೋಳ
ಖಂಡಿತ ಸಿಗೋಣ
ಧನ್ಯವಾದ
ಧನ್ಯವಾದ
ಓಕ ಅಂತ
ಹೇಳೋದಾ
ಇಡಬೇಡಿರಿ ಮಾತಗಳು ಯಾರಪಿಡದು
ಮುಂದಿನ ಕಾಯ ಸಿಗ್ತೀವಲ್ಲಾ
ಏಏನೋ ನೀವು್ ಸಿಕ್ತೀರೋ ಓಡೋಗ್ತರೋ ಯಾರಿಕ್ಕತರಿ
ಯಾರ್ ಇಲ್ಗನೆೇ ಓಡೋಬೇಕಕ್ಕೆೆ ಮಾಡ್ತೀನಿ ನೋಡ್ರಿ
ಸರಿ ಧನ್ಯವಾದ